ಹಲೋ
ಹ್ಮ್ ಅಲವ ಏನ್ ಮಾಡತಿ
ಏನೆಲ್ಲ ಕುಂತಿದ್ದೇ ನೀವು
ಹ್ಮ್ ನಾನಕ್ ಬಂತಿದ್ದೇನೆ
ಹೌದಾ ಚಾ ಆಯ್ತಾ ಒ್ದ ಆಯ್ತತ್ ನೋಡ್
ಹ್ಮ್
ಹ್ಮ್ ಏನ್ ಮಾಡಿದ್ರಿ ಇವತ್ತ
ಇವತ್ತ ಏನಿಲ್ಲ ಸಂಡೆ ಎಲ್ಲ ಮನೆಯಲ್ಲಿಿದ್ದ ಸಂಡೆ ಅಂದ್ರೆ ಜಾಸ್ತಿ ಕೆಲ್ಸನ ಇರುತ್ತಲ್ಲ ಎಲ್ಲಾ ಕೆಲ್ಸ ಮಾಡೋದು ಟಿವ ವಿ ನೋಡೋದು ಸರಿದಾಯ್ತು ಹಾ ಬಟ್ಟೆ ಎಲ್ಲ ಜಗ್ಗಿರ್ತಾವ ತಿಳಿಯೋದು ಎಲ್ಲಾ ಎಕ್ಸ್ಟ್ರಾ ಕೆಲ್ಸ ಎಲ್ಲ ಸೊಂಡೆನ ಇರ್ತ ಲ್ಲ ಹಂಗಾಗಿ ಕೆಲ್ಸದವಾಗ ಹೋಗ್ಬಿಡ್ತೈತಿ
ಹಾ ಹೌದ್ಬೇಡಿ
ಹ್ಮ್ ನೀವೇನ್ ಮಾಡಿದ್ರಿ
ನಾವು ನಾರ್ಮಲ್ ಕೆಲ್ಸ ಇರತ್ತಲ್ವಾ ಮನೇಲಿ ಇರ್ತೀನಿ ಡೈಲಿ ಕೆಲ್ಸ ಅದೇ ಕೆಳಸ ಅದೇ ಕೊಹಿ ಕುಂತಿದ್ದನ್ ಮೇಲೆ ಚಾ ಅದು ಕಸ್ಬೇಕು ಆರು ಗಂಟೆ ನಂರ ನೀರ್ ಬಂದಿದ್ು ನೀರದು್ರೆ ತುಂಬಿ ಈಗ ಕಸ ಅದು ಓಡದು ತಂದೆ ಕುಂತಿದ್ದೆ ನಮಗ ಅವಾಗ ಎಂಟ್ದಿನ ಕೊಂಡ್ ಬರ್ತಿದ್ದು ಈಗ ಇದು ಡೈಲಿ ಇಪ್ಪತ್ ನಾಕ್ ತಾಸ ಅಂತಂದ ನೀರ್ ಬಿಡ್ತಿದ್ದಾರೆ ಅದ ಈಗ ಡೈಲಿ ಬರುತ್ತೆ ಗುರುವಾರ ಒಂದ ದಿನ ಬಿಟ್ಟು ಡೈಲಿ ಬರುತ್ತೆ
ಬ ನೀರೇನಾಗ
ಹಾ ಕುಡಿಯ ನೀವೆ ದಿನ ಒಂತ ಹಸ್ಬಿಡ್ತಾರೆ ಸಂಜೆ ಸನ್ನ ಗಂಟೆಯಿಂದ ಐದ್ ಗಂಟೆ ತನ ಡೈಲಿ ಬಡ್ತಿದ್ದಾರೆ ಇವಾಗ ಇವಾಗ
ತುಂದರ ಸಿಿತರ ಅದಕಾಯ
ಪೊ್ರ ಸಟರ
ಹ್ಮ್ ಚಲೋ ಬಿಡಿ ಎಂಟು ದಿನ ಕಮ್ ಕುಡಿಯೋದ ಆಗ್ತೈತಿ ನೀರ್
ಹೌದು ಈಗೆಲ್ಲ ನಾವು ಎರಡು ದಿನಕ್ಕೊಮ್ಮೆ ಮೂರ್ ದಿನಕ್ಕೊಮ್ಮೆ ತುಂಬಿ ಇಟ್ಕೋತವಿ ಅವಾಗೆಲ್ಲ ಎಂಟ ದಿನ ಸಾಕ್ ಇಟ್ಕೋತಿದ್ವಿ ಈಗ ಏನಿಲ್ಲ
ಬೇಸಿಗೆ ಕಾಲ ಬಂದ್ರದ್ದು ಕುಡಿಯಕ ಹಾಕಿದ್ದು
ಹೌದು ಅದಕ್ಕೆ ಈಗ ಮೂಡ್ ದಿನಕ್ಕೊಮ್ಮೆ ನಾಲ್ಕ್ ದಿನಕ್ಕೊಮ್ಮೆ ನಿಂತುಂತೀವಿ ಡೈಲಿ ತುಂಬಲ್ಲ ಸುಮ್ನೆ ಬೇಜ್ಜೆ ಆದ ದಿನ ಒಂದ್ ಅದ ಕೆಲ್ಸ
ಂಡಿದನಪ್ಪ ಒಮ್ಮೆ ಒಂದೇ ಇರತ್ತು ಒಂದ ಸತಿ ಚಿಂತಿ ಬಿಟ್ಟು ಟ್ಟ ಬಿಡರ್ತಿ ಒಟ ಅ ಮಟ ಈಗ ದಿನ ದಿನ
ದಿನ ಬೇಜಾರಾಗುತ್ತೆ ಅದ್ಕ ನಾವು ಮೂರು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ತುಂಬ್ತವಿ
ಹ್ಮ್ ಹೌದು ಹ ಮತ್ ನೀರ್ ಬರ್ತಾವಂತ ಅವನು ವೇಸ್ಟ್ ಮಾಡ್ಬಾರ್ದಲ್ಲ
ಹೌದು ನೀವು ನಿಮ್ಮ ಮನೇಲಿ ನಿಮ್ಮಕ್ಕಾರ್ ಮದ್ುವೆ ಆಯ್ತಾ
ಹಾ ನಮ್ಮ್ ಅಕ್ಕಾರ್ ಮದಿಗೆ ಆಯ್ತು ಇಬ್ಬರದ ಇದ ಇ್ರೆ ಇಬ್ಬರ ಇದ್ರ ನಮ್ಮ ಅಕ್ಕಕಾರ ಇಬ್ಬರ್ದು ಆಯ್ತು
ಹೌದಾ ಯಾವತರ ನಿಮ್ಮ ಮನಲಿ ಮದ್ವೆ ಮಾಡ್ತಾರ ಎಲ್ಲಾ ತರ ಫಂಕ್ಷನ್ ಮಾಡ್ತಾರ
ಹಾ ನಮ್ ಮನ ಎಲ್ಲಾ ತರ ಮಾಡ್ತ ಫಂಕ್ಷನ್ ಆದ್ರೆ ಮೆಹಂದಿ ಫಂಕ್ಷನ್ ಅರ್ಶಿನ್ ಫಂಕ್ಷನ್ ಎ ಜಾಸ್ತಿ ಗ್ರ್ಯಾಂಡ್ ಆಗಿ ಏನ ಮಾಡಲ್ಲ ಮಾಡ್ತಾರೆ ಅದೇ ಸಿಂಪಲ್ ಆಗಿ ಮಾಡ್ತಾರೆ ಬೆಂಗ್ಳೂರ್ ಅದು ಎಲ್ಲ ಆಗ್ತಾರಲ್ಲ ಆತೈತಲ್ಲಾ ಮಾಡಲ್ಲ
ಮಾಡಲ್ಲ ಅವಾಗೆಲ್ಲ ಈ ತರಾನು ಇದ್ದಿದ್ದಿಲ್ಲ ಅಕ್ಕಾರ್ ಮದುವೆ ಆ ಆುವ ಆಗುವಾಗ ಈಗೆಲ್ಲ ರೀಸೆಂಟ್ ಏನ್ ನಡದಿದೆ ಇವೆಲ್ಲಾ ಹ್ಮ ಹೌದ ಮೊದ್ಲೆಲ್ಲಾ ಮಾಡ್ತ ಸಿಲ್ಲ
ಹ್ಮ್ ನಿಮ ಮನೇಲಿ ಯಾರ್ದಾದ್ರೂ ಮದುವೆ ಆಗಿದ
ಹಾ ಆಗಿದ್ದೇನಿ ನಮ ಸಿಸ್ಟರ್ದ ಆಗಿದ್ದ ಹೌದು ರೀಸೆಂಟ್ ಆಗಿ ಟೂ ಇಯರ್ಸ್ ಆಯ್ತು ಮದ್ುವೆ ಆಗಿ
ಹ್ಮ
ಹೊರ್ದಲ್ಲಾ ಮಾಡಿದ್ವಿ ನಾವು ಮೆಹಂದಿ ಫಂಕ್ಷನ್ ಮತ್ತ ಅಳದ ಫಂಕ್ಷನ್ ಮಾಡಿದ್ವಿ ಬಿಟ್ರೆ ಆ ಯಾವ್ದು ಇಲ್ಲ ಎಂಗೇಜ್ಮೆಂಟ್ ಅಷ್ಟೆ
ಇವಾಗೆಲ್ಲಾ ಮತ್ ಬ್ರೈಟ್ ಉಬಿ ಅಂತ ಮಾಡ್ತಾರೆ ಮೊದ್ಲೆಲ್ಲಾ ಏನುೂ ಇರುದಿಲ್ಲ
ಎಲ್ಲ ಸೇರಿ ಮಾಡಿದ್ದ ಮೊದ್ಲೆಲ್ಲಾ ತಿತಿಲ್ಲ ಮಾಡಿದ್ರು ನಮ್ಮ್ ಅಕ್ಕ ಅಂದ ರೀಸೆಂಟ್ ಆಗಿ ಆಗತೆ ಅಲ್ವಾ ಅದ ಅವ್ರ್ದಲ್ಲಾ ಫಂಕ್ಷನ್ ಮಾಡ್ಕೊಂಡಲಕ್ಕಿ
ಹ್ಮ್ ಹ್ಮ್ ಅದು ಒಬ್ಬೊಬಿಗೆ ಇಂಟ್ರೆಸ್ಟ್ ಇರುತ್ತೆ ಒಬೊಬ್ರಿಗೆ ಇಂಟ್ರೆಸ್ಟ್ ಇರಲ್ಲ
ಹೌದೌದು ಈಗಂಂತ ಅದೆಲ್ಲಾ ಕಾಮನ್ ಆಗಿದೆ ಅದಕ್ಕೆ ಮಾಡ್ಕೊೋದು ಬೇಡ ಅನ್ಸುತ್ತೆ ಹ್ಮ ಮೊದ್ಲು ಹ ಅವಾಗಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಆರು ಹಕೋಬೇಕಕ್ ಮಾಡ್ಕೋಬೇಕ ಅನಸ್ತಿತ್ತು ಅವಾಗೆಲ್ಲಾ ಈಗೆಲ್ಲ ಕಾಮನ್ ಆಗ್ಬಿಟ್ಟೈತಿ ಅದಕ್ ಮಾಡ್ಕೊಂಗಲ್ಲ
ಹ್ಮ ಅದ
ಹ್ಮ್ ಅಂದ್ರರು ಎಲ್ರುೂ ಮಾಡ್ಕೋತಾರೆ ಬಿಡಿ
ಈಗೆಲ್ಲಾ ವೀಡಿಯೋಸ್ ಎಲ್ಲಾ ಹಾಕೋ ಸಂಬಂದ ಆದ್ರರು ಮಾಡ್ಕೊಂತಾರ
ಅದು ಒಂದೇ ಲೈಫ್ ಟೈಮ್ ಒಂದೇ ಸಲ ಮದುವೆ ಆಗ್ಬೋದು ಅಂತಂದ
ಅದಕ್ಕೆ
ಪ್ರೀ ವೆಡ್ಡಿಂಗ್ ಅದು ಮಾಡ್ಕೊಂಡಿದ್ಲು ನಮ್ಮ ಅಕ್ಕ
ಹ್ಮ್ ಪ್ರೀ ವಡ್ಡಿಂಗ್ ಫೋಟೋ ಶೂಟ್ ಮಾಡಿದ್ರ ವಿೀಡಿಯೋ ಮಾಡಿದ್ರ
ವಿಡಿಯೋನು ಮಾಡಿದ್ರು ಫೋಟೋ ಶೂಟ್ ಮಾಡಿದ್ರು ಅದೊಂಂತರ ಚೆನ್ನಾಗಿತ್ತು ಹ್ಮ ಅವಾಗಲ್ಲ
ಸಂಬಂಧ ಕೊಟ್ಟ
ಮಾಡುವುದು ಅಷ್ಟೇ ಅವಾಗ ನಮ್ಮ ಕಣ ಮದ್ವೆ ಆಗ್ಬೇಕಾದ್ರೆ ತುಂಬಾ ಜೋರಾಗಿತ್ತು ಎಲ್ಲ ಶೂಟಿಂಗ್ ಅದೆಲ್ಲ ಅಲ್ಲೊಬ್ರು ಇಲ್ಲೊಬ್ರು ಮಾಡಿಸತಿದ್ರು ಯಾರಾದ್ರರು ಒಬ್ರು ಮಾಡ ಜಸ್ತ ಇದ್ರು ಅವಾಗ ನಮ್ಮ ಅಕ್ಕ ಮಾಡ್ಸಿದ್ರು ಅದ ಒಂಂತರ ಚೆನ್ನಾಗಿತ್ತು ಈವೆಲ್ಲಾ ಎಲ್ರೂ ಮಾಡಿಸ್ತಾರೆ ಬಡವರ ಆಯ್ತು ಶ್ರೀಮಂತ ಆಯ್ತು ಪ್ರತಿಯೊಬ್ಬರು ಮದವಿ ಯಾಕೋ್ರಲ್ಲ ಲ್ಗೂ ಮಾಡಿಸತಾರೆ
ಹ್ಮ್ ಅದೇ ಮದ್ ಒಳಗ ಆಕಡೆ ಈಕಡೆ ಇಡ ಇಡಾಕಾದ್ರು ಬೇಕಂತಂದ
ಹೌದು ತಪಸ್್ತ ಕಾಮನ್ ಆಗ್ಬಿಟ್ಟೈತ್
ಹ್ಮ್ ಅದೇ ಏನ ಮದ್ೆ ಸೀಸನ್ ಬಂತ ಅಂದ್ರೆ ಸ್ಟಾಕ್ ಎಲ್ಲಾ ಗುಡಿ ಫುಲ್ ಫುಲ್ ಎಲ್ಲಾ ಫುಲ್ ಆಗ್ಬಿಟ್ರತ
ಮೊದ್ಲೆಲ್ಲಾ ದೂರ್ ದೂರ ಟೆಂಪಲ್ ದೂರ ಹೋಗಿ ಮದ್ವೆ ಶೂಟಿಂಗ್ ಮಾಡ್ಸುದು ಆೇತ್ತು ಈಗೆಲ್ಲ ಅಲ್ಲೇ ಸನಿಪಿರು ಗುಡಿ ಸನ್ನಿಪಿರು ಪಾರ್ಕಿಗೆ ಹೋಗಿ
ಫೋಟೋ ಒಳಗೆ ಎಷ್ಟ್ ಕಾಣಸುತ್ತೆ ಅಂತಂದು ಅದ ಒಂದ ಇದು ತಕೊಂಡ್ ಮಾಡ್ಬಿಡ ತಗಸ್್ಬಿಡ್ತಾರೆ ೋಟ ಸುಮನೆ ಯಾಕಷ್ಟ ತೋರ್ ಹೋಗೋದು
ಹೌದು ಅಲ್ಲೇ ಏನ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಕ್ ಬರ್ ಬರ್ತ ಈಗ ಫೋಟೋ ಅಂದಿದ್ರೆ ಮುಗೀತು
ಸುಮ್ನೆ ದೂರ್ ಹೋಗೋದ್ ರೊಕ್ಕ ಇಷ್ಟು ಅದ ಫೋಟೋ ಒಳಗೂ ಏನ್ ಜಾಸ್ತಿ ಉಷ್ಟು ಪ್ಲೇಸ್ು ಬರಲ್ಲ ಹಂಗಾಗಿ ಸುಮ್ಮನೆ ಇಲ್ಲ ಎಲ್ಲಾದ್ರೂ ತಗಸ್ತಾರೆ
ಹ್ಮ್ ಈಗೆಲ್ರೂ ಹುಬ್ಳಿನೇ ಹಿಡದ ಬಿಟ್ಟಿದ್ದಾರೆ ಪಾರ್ಕು ಮಸಾಲ ಅಲ್ಲ ಯದು
ಎಲ್ಲ ಚಂದ್ರಮಹೇಶ ಟೆಂಪಲ್ ಚಲೋ ಐ ಎಲ್ಲ ಹಡ್ತಾರೆ ಎಲ್ಲ ಎಲ್ಲ ತುಂಬಿರ್ತಾರೆ ಹ್ಮ್ ಅವೆಲ್ಲಾ ಇವಾಗ ಇವಾಗ ಹೆಂಗ ಫೇಮಸ್ ಆಗಿರ್ತಾವ ನೋಡ ಇಷ್ಟ್ ವರ್ಷ ಆದ್ರರು ಇರ್ತಾವ ಅದ್ರ ಅ್ ಫೇಮಸ್ ಆಗಿರಲ್ಲ ಬಟ್ ಈಗ ಈಗ ಹೊಸತ ಕಟ್ಟಿಸ ಕಟ್ಸರ್ ಅನ್ನೋ ತರ ಫೇಮಸ್ ಆಗತ್ತು
ಹೌದು ಫೇಮಸ್ ಆಗ ಕಾರಣ ಇವ ಇನ್ಸ್ಟಾಗ್ರಾಮು ಫೇಸ್ಬುಕ್ ಬೇಕು ತ್ತ ಮೊದ್ಲೆಲ್ಲ ಏನ್ ಗೊತ್ತವಂಗಗೆ
ಹ್ಮ್
ಎಲ್ಲಾದ್ರೂ ಪ್ಲೇಸ್ ಇದೆ ಅಂತೂ ಸರ್ ಗತ್ತ ಆಗಬೇಕಕ್ಷಂತರ ಇನ್ಸ್ಟಾಗ್ರಾಮ್ ೇಸ್ಬುಕ್ ಕವಾ ಫೇಮಸ್ ಮಾಡಿರ್ತಾರ ಅವ್ರ ಅದ್ ಚಲೋ ಐ್ತೆ ಅಂತ ಹೋಗುದು
ಫೋಟೋಗ್ರಾಫರ್ಸ್ ಇರ್ತಾರೆ ಇನ್ಸ್ಟಾದಾಗ ಎಲ್ಲ ಇರ್ತಾರೆ್ರದ ನಾದ್ರು ಓಪನ್ ಮಾಡ ನೋಡ್ರ ಎಲ್ಲ
ಹೌದೌದು ಮೊದ್ಲೆಲ್ಲಾ ಚಂದ್ರಮಲ್ಲೇಶ್ವರ್ ಟೆಂಪಲ್ ಅದ್ ಬಗ್ಗೆ ಗೊತ್ತಿದಿತಿಲ್ಲ ಹುಬ್ಳಲಿ ಅಂದ್ರೆ ಸ್ಧಾರ್ೋಡ್ ಮಠ ಅದೊಂದೆ ಗೊತ್ತಿತ್ತು
ಇವಾಗವಲ್ಲ ನೀವು ಹೋಗ್ಬಂದಿದ್ರಾ ಅಲಗೂಡಗೆ
ಚಂದ್ರಮಳೇಶ್ವರ ಹೋಗ್ಿಲ್ಲ ಒಂದ್ಸಲ ನೋ
ಹೌದಾ ನಾವು ಹೋಗಿದೀವಿ ಒಂದ್ಸತಿ ನಮ್ಮ ಆಫೀಸಂದ ನಮ್ಮ್ ಆಫೀಸ್ ಅಲ್ಲೇ ಇರೋದಲ್ಲ ಹಂಗಾಗಿ ನಮಗೂ ಅಲ್ಲೇ ಇರ್ತಿೀವ ಅಂದ್ರೆ ಗೊತ್ತಿರ್ಲಿಲ್ಲ ಹಾ ನ ನಮ ಸಮೀಪ ಆಗುತ್ತ ಅಲ್ಲೇ ನಮ್ಗೆ ಯ ಗೊತ್ತಿರ್ಲಿಲ್ಲ ಅದು ಯಾರೊಬ್ರು ಹೇಳಿದ್ ಇಲ್ಲೇಂದ್ ಕೂಡೆ ಐತಿ ಚಲ ಐತಿ ಐ ಅಂತ ಹೇಳಿದಾಗ ನಮಗ ಅಲ್ಲಿ ಹೋದಾಗ ಗೊತ್ತಾಗಿದ್ದಾಗಿದೆ ಇಷ್ಟ್ ಮಸ್ತ್ ಚಂದ ಐತಿ ಗುಡಿ ಎಲ್ಲ ಮಸ್ತ್ ಬೇಲೂರ್ ಒಳಗೆಲ್ಲಾ ಎತ್ತಾವಲ್ಲ ಕುಡಿ ಆತರಾನ ಎತಿ ಸೇಮ್ ಹ್ಮ್
ಶ್ರೀನಗರ ಅಲ್ಲಿಂದ್ರ ಎಷ್ಟ್ ಕಿಲೋಮೀಟರ್ ಆಗುತ್ತೆ
ಅಲ್ಲಿಂದ ಬಾಳ ಏನ ಆಗೋಲ್ಲ ಒಂದಂದು ಎರಡು ಮೂರ್ ಕಿಲೋಮೀಟರ್ ಅಷ್ಟೇ ಆಗ ದು ನಾವು ಗೊತ್ತಾಕಲ್ಲ ಅಂತ್ರ ನಾವು ಆಟೋದ ಮಾಡ್ಕೊಂಡ್ ಹೋಗಿದ್ವಿ ಹ ಆಟೋ ಂದ್ರೆ ಗೊತ್ತಿರುತ್ತಲ್ಲ ಹಂಗಾಗಿ ಹೋಗಿದ್ವಿ ಆಟದತ್ಕ ಹೋಗಿಂದ ನಮ್ಗ ಅನಸ್್ತತಿ ಇಗ್ಲೇ ತೆ ಎಲ್ಲ ಸಮೀಪ ಅಂತ ಬಸ್ ಇಲ್ಲ ಅಂದ್ರೆ ಏರಿಯಾ ಏರಿಯ ಒಳಗಐತಿ ಅಲ್ಲಿ ಅಕಡೆ ಬಸ್ ಹೋಗಲ್ವಾ ನಡ್ಕೊಂತಾನೆ ಹೋಗ್ಬೋದು ಒಳಗ ಷ್ಟ ಸಹಪೇ ಹ್ಮ್ ಏನಾದ್ೂ ಫೋಟೋಸ್ ನಾವು ಹಂಗ ಸಿಂಗಲ್ ಸಿಂಗಲ್ ತಕೊಳಕು ಚಲೋ ಇತೆ ಸಾರಿ ಅದು ತಕೊಂಡ್ ಹೋಗಿ ಹ ಹಾಕೊಂಡ್ ಹೋಗಿ ಫೋಟೋಸ್ ತಕೊಳಕ್ ಮಾಸ್ತ್ೈತಿ
ಹೋಗಿರ್ತಾರೆ ಈಗಿಲ್ಲಿ ನವಲ್ಗುಂದಿಂದ ಹೋಗಿ ಹ ಒಂದ ಇಷ್ಟನ ಯಾವಾಗ ಹೌದ ಒಬ್ರು ಫೋಟೋ ಇಟ್ಟಿದ್ರು ನ ಅನ್ಕೊಂಡೆ ಹೋಗ್ಬೋದ್ ನೋಡ ಅಲ್ಲಿ ಫೋಟೋ ಹಡ್ಕ ಕಲಕಂತ
ಹ್ಮ್ ಅದೇ ಚಲೋ ಐತೆ ಆ ಶಿವರಾತ್ರಿ ಬಂದ್ರ ಅ ಶಿವನ ಐತಲ್ಲ ಒಳಗಡೆ ಅವಾಗ ಳ್ಳಾಗಿರು
ಹೌದಾ ಹ್ಮ್ ಈಗೆಲ್ಲ ಪ್ರೀ ವಡ್ಡಿಂಗ್ ಅದ್ಕ್ಕೆ ಅಲ್ಲಿೇ ಹೋಗ್ತಾರೆ ಎಲ್ರು
ಪ್ರೀ ವೆಡ್ಡಿಂಗ್ ಅಂತತ್ರ ಫುಲ್ ತುಂಬಿ ಇರ್ತದದು
ಹೌದು
ಹ್ಮ್
ಹ್ಮ್ ಮೇಹಿ ಫಂಕ್ಷನ್ ಅಂದರು ಮನೊಳಗ ಅದಂದ ಬ್ಯಾಕ್ ಗ್ರೌಂಡ್ ಮಾಡ
ಹಾ ಅದ ಅದ ಈಗಂತರು ಬ್ಯಾನರ್ಸ್ ಬಂದ್ಬಿಟ್ಟವು ಎಲ್ಲಾರೂ ಬ್ಯಾನರ್ ಹಾಕಸ್ತಾರೆ ಅದ್ರ ಮುಂದ್ ಫಟೋಸ್ತಕಂತ
ಅವರು ಹ್ಮ್ ಮತ್ತೆ ನಿಮ್ದೇವೆ ಮದುವೆ
ನಮ್ದು ಈ
ಹ್ಮ್ಮ್.
ಹ್ಮ
ಹ್ಮ್
ನಿಮ್ಮ ಅಕ್ಕಂದ ಎಲ್ಲ ಕಲ್ಯಾಣ ಮಾಡ ಕ
ಹ ನಮ್ಮ್ ಅಕ್ಕ ಅಂತ ಕಲ್ಯಾಣ್ ಮಾಡ್ಸ್ಕಾಗ ಆಗಿತ್ತು ರೋಣ ರೋಣ ಕೊಟ್ಟೇವಿ ಅಲ್ಲಾ ಅದ ಒಂದಲ್ಲಿ ಕಲ್ಯಾಣ ಮಂಟಪದಲ್ಲಿೇ ಆಗಿತ್ತು ಇಲ್ಲ ಕಲ್ಯಾಣ ಮಂಟಪ ಅಷ್ಟೇ ಇತ್ತು ಅದಂತರ ನಾವ್ ನೈಟ್ ಹೋಗಿದ್ವಿ ಎಂಗೇಜ್ಮೆಂಟ್ ಮದುವವೆ ಮುಗಸ್ಕೊಂಡು ಬಂದಿದ್ವಿ ಹ ರೂಮ್ಸ್ ಎಲ್ಲ ಫೆಸಿಲಿಟಿ ಇತ್ತು ಹೌದೌದು ಬಡಿಗೆ ಬಾ ಇರುತ್ತೆ
ಹ್ಮ್ ಅದ್ ನಮಗೆಲ್ಲಾ ಪಾರ್ಕಿಂಗ್ ಎಲ್ಲ ಜಾಗ ಬೇಕಂದ್ರೆ ಮತ್ತ ಏನ್ ಮಾಡಕ್ ಬರಲ್ಲ ಚಲೋದ್ ನೋಡಿನ ಇ ಮಾಡ
ಹೌದು ಲಕ್ಷಗಡ್ಲೆ ಈಗ ಕಲ್ಯಾಣ್ ಮಂಿ ಪದ್ದ ಬ ಅಡಗಿನ
ಹ್ಮ್ ಹಂಗಾಗಿ ನಮ್ಮೂರೊಳಗ ಕಲ್ಯಾಣ ಮಟ್ಪ ಇರ್ಲಿಲ್ಲ ಬರೀ ಒಂದ್ ಎರಡು ಅಷ್ಟು ಇದು ಈಗಂತೂ ದು ಒಂದ ನಾಲ್ಕೈದ ಆಗಿದಾವ ಅಷ್ಟು
ಹೌದಾ ಹಂಗೆ ಗುಡಿ ಎಲ್ಲಾ ಪ್ರಯಾಣ ಮಾಡ್ ಪ ಮಾಡ್ತಿದಿದ್ದಾರೆ ಈಗಂರು
ಹ್ಮ್ ಹಾಗೆ
ಹ ಹ್ಮ ಮೊದ್ಲೆಲ್ಲ ಕಲ್ಯಾಣ್ ಮಾಡಂಟ್ ಸ್ಟ್ ಸಪ್ರೇಟ್ ಇರ್ತಿದ್ವಿ ಗುಡಿ ಒಾಗ ಕಲ್ಯಾಣ್ ಮಾಡ್ಪಂದ ಸಪ್ರೇಟ್
ಹ್ಮ್ ಮಾಡೇ ಬಿಟ್ಟಿಲ್ತಾರ ಏನ್ ಒಂದ್ಿನ ಫಕ್ಷನ್ ಎಲ್ಲ ಅವ್ರಿಗೂ ಅಮೌಂಟ್ ಆಗುತ್ತೆ ಇವರ್ಗೂ ಕುಡಡಿ ಅಲ್ಲ ಅ ಗುಡಿಯೊಳಗಾದ್ರೂ ಅವ್ರಿಗೂ ಇಷ್ಟ ಆಗ್ತತ್ ಒಬ್ಬೊಬ್ಬರಿಗೆ ಅಾಗಿ ಇಷ್ಟ ಪಡ್ತಾರೆ
ಹ್ಮ್ ಹ್ಮ್ ಮತ್ತೆ
ಹಾ
ಮತ್ತೇನ್ ಸಮಾಚಾರ
ಹ್ಮ ಮತ್ತೇನಗ
ನಿ್ ಮದುವೆಗೆ ಕರೀದಿ ಮತ್ತೆ ನಮ
ಹಾ ಕರಿತೀವಿ ಫಿಕ್ಸ್ ಆದ್ರೆ ಕರಿೀತೀವಿ
ಹ್ಮ ಮತ್ತೆ ಆಿಲ್ ಬಿಿಟ್ಟು ಮಾಡ್ಕೊಂಡಿದ್ದೀರಾ ನೋಡಿ
ಲ್ಲ ಇಲ್ಲ ಕಖರಿೀತ
ಹ ಹಾ ಆಯ್ತಾಯಯ್ತು
ಹ್ಮ್ ಬ ಹಾ ಏನಿಲ್ಲ ಹಾಲಿ
ಸರಿ ಬರಿ ನೀವೇ ಅರಾಮತ್ತಿರಿ ನೋಡ್ರಿ
ಹ ಏನಾರಾಮ
ಏನ್ ಆರಾಮ್ ಅಂತೀರಲ್ಲ ಹ ಆಯ್ತು ಇಡ್ಲಿ ಹಾ ಬಾಯ್